ಆರಾಮ ಹ್ಮ್ ಆರಾಮಣ್ಣ ಆರಾಮ ಎಲ್ಲಿದ್ದಿ ಏನ್ ಸಮಾಚಾರ
ಏನ ಹೇಳಪ್ಪ ಇಲ್ಲಿ
ಹೌದಾ ಎಲ್ಲಿ ಊರಲ್ಲೇ ಹೊರಗಡೆ
ಊರಾಗ ಊರಾಗ
ಹೌದಾ ಹ ನ ಫ್ಯಾಮ್ಲಿ ಎಲ್ಲಾ ಬಾಳ ಕ್ಲೋಸ್ ಐತೆಯಾ
ಏ ಹಂಗೆ ಫ್ರೀಡಮ್ ಫುಲ್ ಫ್ರೀಡಮ್ ಅಲಿ
ಹೌದಾ.
ಹ್ಮ ಹ್ಮ ನಿಮ್ದು.
ಏ ನಮ್ದು ಅಷ್ಟಕ್ಕಷ್ಟೇ ಅಪ್ಪ ಜಾಸ್ತಿ ಏನ್ ಫ್ರೀಡಮ್ ಇಲ್ಲ.
ಹೌದಾ ಯಾಕೆ.
ಹ್ಮ ಅಷ್ಟೇ ಯಾವ ಆಳಿದವ್ರು.
ನಾವು ಹಳ್ಳೆಯವರಪ್ಪಾ ನಾವೇನ್ ಡಿಲ್ಲಿಯವರಲ್ಲ ನಾವು ಹಳ್ಳೆಯವ್ರೇ.
ಬಟ್ ಆದ್ರೆ ಒಬ್ಬೊಬ್ಬರು ಹೆಂಗ ಹೆಂಗ ಇರುತ್ತ.
ಹೌದಾ ಏನ್ ಹಂಗೇನಿಲ್ಲ ಆತರೇನಿಲ್ಲ
ಹೂ ಪೂರ ಫ್ರಡಮ್ ಅಂತೇಳ ಕುಂತ್ರಲ್ಲ ಅದಕ್ಕೆ ಯಾ ಅಂದ್ರೆ ನಮಗ ಅಂದ್ರೆ ಪೂರಾ ಎಲ್ಲಿಗ್ ಹೋಗಲ್ಲ ಏನ್ರ ಊಟ ಮಾಡಿದ್ರೆ ಮತ್
ಇಲ್ಲ ಊಟ ಮಾಡಿವಿ ನ ನಾನು ನಮ್ಮ ಅಪ್ಪ
ಹ ಹೌದಾ.
ಹ್ಮ
ವರ ಅಪ್ಪ ಅಮ್ಮರ. ಹ್ಮ್ ಎಲ್ರೂ ಆರಾಮದಾರ. ತ ನನಗೆ ಏನ್ ನೋಡದ ಸಮಾಚಾರ. ಅಲ್ಲಗ ಮೆನ್ಸಿಕಾಯ ಆಕಿವಿ. ಹಾ
ಮೊನ್ನೆ ನಾನು ಇದರಿಂದ ಇಲ್ಲ ಅ ಕಾಶ್ಮೀರಿಂದ ಇಂಪೋರ್ಟ್ ಮಾಡ್ಕೊಂಡಿದೆ ಮಣ್ಣ
ಹಾ
ಅಂದ್ರೆ ಟ್ರೈನ್ ಒಳಗ ಒ ಅರವತ್ತಕ್ಕೂ ಟನ್ ಇಂಪೋರ್ಟ್ ಮಾಡ್ಕೊಂಡಿದೆ ಮಣ್ಣ ಅದೆಲ್ಲ ನಮ್ ಹೊಲ್ದಾಗ ಲೆವೆಲ್ ಮಾಡಸಿನಿ
ಹೌದಾ ಬಾ ಹ ಬಾ ತೆರೆ ಡ್
ಯಾಕಂದ ಕರ್ನಾಟಕದ ಎಲ್ಲಿ ಹಾಪ ಬೆಳಲ್ಲಲ್ಲ
ಹೌದೌದುಯ ಎಲ್ಲಿ ಬೆಳಂಗಿಲ್ಲ ಬಿುಡಿ ಈ ಕಡೆ
ಅದಕ್ಕೆ ಎಲ್ಲಾ ಅಲ್ಲಿರೋ ಮಣ್ಣೆಲ್ಲಾ ಇಂಪೋರ್ಟ್ ಮಾಡ್ಕೊಂಡು
ಹೌದು ಬಾಳ ಖರ್ಚ ಆಗತ್ತ ಎಲ್ಲಾ ಅಗ್ರಿಮೆಂಟ್ ತೊಗೋಬೇಕು ಅವ್ರಿಗೆ ಇವರಿಗೆ ಎಲ್ಲ ಅಮೌಂಟ್ ಕೊಡಬೇಕು
ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಪೀ ಕಟ್ಬೇಕು ಅಲ್ಲ ಅರವತ್ತು ಟನ್ ಅಂದ್ರೆ ಸ್ವಲ್ಪ
ಹ್ಮ ಬಾಳ ಆದ ಬಿಡ ಅರ್ವತ್ತ ಟನ್ ಅಂದ್ರ
ಹ್ಮ್ ಏ ಸವಾರಿ ಸವಾರಿ ಹಲವಟ ನೋಡಿನ ಈಗ ಜ್ಞಾಪಕ ಮತ್ ಅರವತ್ತು ಟನ್ ಅಲ್ಲಾ ಆರನೂರ್ ಟನ್ನು
ಅಬೋ ಅಷ್ಟು ಮಣ್ಣು ಹೋಗತ್ತ ಎ ಎಷ್ಟ ಐದ ಎಕ್ರಗ
ಹ್ಮ್
ಇಲ್ಲಿ ಫಸ್ಟ್ ಇರೋದ್ ಮಣ್ ಯಾವುದೈತೆ ನಿಮ್ಮಲ್ಲಿ ಯಾವ್ದ್ ಉಸಿಗಿಂದ ಐತಾ ಏನು ರಮಣ ಅದನು ನಡತ ನಡತ ತ್ತಲ
ಏ ನಡೆಯಲ್ಲ ಅದಕ್ಕ
ನಡೆಂಗಿಲಂಗ
ಅಂದ್ರ ಅವಾಮಾನಕ್ಕೆ ತಕ್ಕಂತೆ ಇರ್ಬೇಕಲ್ಲ ಅಲ್ಲಿರೋ ಮಣ್ಣಿಗೂ ಇಲ್ಲಿರೋ ಮಣ್ಣಿಗೂ ಬಾಳ್ ವ್ಯತ್ಯಾಸ ಅದ
ಹೌದಾ ಹ್ಮ್ ಹ್ಮ ಹ್ಮ ಅಯವ ಬರೀ ಆಪಲ್ಗೆ ಎಷ್ಟ ಬ ಅದ ಬರಿ ಆಪಲ್ಗೆ ಎಷ್ಟು ಬರ್ತೇನ್ ಬೇರೆ ಯಾವ್ದಕ್ಕ ವತ್ತ
ಹ ಆಪಲ್ಲು ಮತ್ ಮತ್ತೆ ಅದ್ರೊಳಗಡೆ ಇದ್ ಯಾವದೋ ಒಂಥರ ಕ ಕಟ್ಟಿಗೆ ಬರುತ್ ನೋಡು ಅಂದ್ರೆ ಅದ ಎಷ್ಟ್ ಮಷ್ಟೆ ಒದ್ದೆ ಆದ್ರು ಅದಕ್ ಬೆಂಕಿ ಹತ್ತತ್ತಲ್ಲ
ಈ ಕಡೆ ಅಷ್ಟನ್ ನೋಡಿಲ್ ಬಿಡೋಣ ಈ ಕಡೆ ನಮ ಸೈಡ್ನ್ನ ಹಾಕಿಲ್ಲಲ್ಲ
ಈ ಮ್ಯಾಚ್ ಬಾಕ್ಸ್ ಅಲ್ಲಲ್ಲ ಕಡ್ಡಿ ಇರುತ್ತಲ್ಲ ಆ ಕಡ್ಡಿ ತಯಾರಾಗ ಮರ ಎಲ್ಲ ಬೆಳಸ
ಹೌದಾ ಅಂದ್ರೆ ಇವೆಲ್ಲಾ ಗಿಡಗಳೆಲ್ಲಾ ಇಲ್ಲಲ್ಲಿ ಸಿಗಲ್ಲ ಮತ್ತ ಆಕಡೆ ಹೋಗ್ಬೇಕ ತ ತಗೊಂಡ್ ಬರ್ಬೇಕಂದ್ರೆ
ಅವ ಕಡೆ ಹೋಗಬೇಕು ಎಲ್ಲ ಅವರು ಎಲ್ಲ ಅದ್ರ ಬೀಜಾಗಳೆಲ್ಲ ಆನ್ಲೈನ್ ಒಳಗ ಸಿಗ್ತಾವ
ಹಲೋ ಇದ್ರ ಅಲ್ಲ ಇದ್ರದ್ ಎಲ್ಲ ಗಡ ಅಲ್ಲಿನಾ ಅಂದ್ರೆ ಇದು ಏನು ಗ್ರಾಮ್ ಕೆಜಿ ಗಟ್ಲೆ ನು ಇರುತ್ತಲ್ಲ
ಹ ಕೆಜಿ ಕೆಟ್ಲೆಅವೆಲ್ಲ
ಹಾ ಹಾ ಹಾ ಇವಾಗ ಐದ್ ಎಕ್ರಿಗೆ ಅಂದ್ರೆ ಐದ್ ಎಕ್ರಿಗೆ ಅಂದ್ರ ಅದನ್ನು ಕರೆಕ್ಟ್ ಆಗ ಕಷ್ಟ ಪಟ್ರೆ ಸುಖ ಸಿಗೋದು ಇಲ್ಲಾಂದ ಸಿಗೋದಿಲ್ಲ ನಮಗೆ
ಹ್ಮ ಅದಕ್ಕೆ ಕಷ್ಟ ಒಂದ ಟೈಮ ಪಡ್ತೀವಿ ಪಾಟ್ಟ ಬಿಡ್ುವಪ್ಪ
ಹ್ಮ್ ನಾವನು ಅದೇ ಬೇರೆದ ಆಗ್ಬೇಕನ್ ಮಾಡಿದವಿ ಮತ್ತೆ ಇಲ್ಲಿ ಯಾರ್ದಿದ್ದಲ್ಲ ಮಾಡೋ್ರ ಎಲ್ಲಾ ಮೇಂಟೆನೆನ್ಸ್
ಹ್ಮ್ ನಾವವು ತರ್ಸೀವಿ ಅದೆಲ್ಲ ತರ್ಸ ತರ್ಸದಂಗರ್ಲ್ಲಿ ಕಂಡ ಬಿಿಟ್ಟು ಕರ್ಸ ಬಂತು ಮನಯಾಗ ಬಯತ್ಬಿಟ್ರ ಎದಕ್ ಆ ಮನ್ಯಾಗ ಒಂದ್ ಮಾತ ಹೇಳಿಲ್ಲನವ್ರಿಗೆ
ಹ ಮತ್ತೆ ಇವೆಲ್ಲಾ ಅಮೌಂಟ್ ಹೆಂಗ ತಕೊಂಡ ಏನ ಲೋನ್ ಏನ್ ಮಾಡಿದ್ರಾ
ಟ್ರೇಡ್ ಮಾಡ್ತನಿ ನಾನು
ಹಾ ಹಾ ಹಾ ಮಾಡಿದ್ರಾ ಹೌದೌದು ಹಾ ಒಂದ್ ಎಂಬತ್ತಾ ಐದು
ಅವಾಗ ಟ್ರೈನ್ ಒಂದು ಹೈ ಲೆವೆಲ್ ಹೋಗಿತು ಅವಾಗೇನಾರ -
ಅವ ಹೌದಾ ಬಾರಿ ಒಳ್ಳೆ ಕೆಲ್ಸ ಸಮಾಮತ
ಈಗಂದ್ರೆ ಎಲ್ಲಾ
ಬೆಗ್ಗೆ ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅವಾಗ ಏನಂಗಿತ್ತು ಇಂದ್ರ ಪೂರಾ ಇನ್ನ ಅ ಮುಖಿ ಜ ಯಾರ ಅಂಬಾನಿ ಅಂಬಾನಿ ಅದಂಗ ಬಿಿಡ್ತಿದ್ದೇನಿ ನ
ಹ ಹ ಅಂಬಾನಿ ಎಲ್ಲಾ ಅದು ಕಮ್ಮಿ ಆದ ತ ್ರ ಲಾಸ್ ಆತಿತ್ತು ಜಾಸ್ತಿ
ಹ್ಮ್ ಹ್ಮ್ ಹ್ಮ್ ಅದೇ ಅಂದ ಅದೇ ಅವವಾಗಿನ ರೇಟ್ ಒಂದ್ ಎಂಬತ್ತ ಇದಾಗೆ ತಕೊಂಡ್ರೆ ಇನ್ನ ಈವಾಗ್ ಈಗ ಹೋಗಿ ಇತ್ತಂದ್ರೆ ಅಂಬಾನಿ ಅದ್ ಅಂಬಾನಿ ಆಗ್ತಿದ್ದೆ
ಹೌದೌದು
ಹ್ಮ್ ಎಲ್ಲ ಇವಾಗ ಎಲ್ಲಾ ಸಪ್ ಇಳಿದಿದ್ ಎಷ್ಟು ಬಂಗಾರ ರೇಟು ಗೋಲ್ಡ್
ಹ್ಮ್ ಅದೇ ಗೋಲ್ಡ್ ರೇಟ್ ಜಾಸ್ತಿ ಇದ್ರೆ ನಮ್ಗ್ ಲಾಭಪ್ಪ ಗೋಲ್ಡ್ ರೇಟ್ ಎಲ್ಲಿ ಕಮ್ಮಿ ಆಗ್ಬೇಟ್ ಐತಿ
ಹ್ಮ್ ಇವಾಗ ಎಷ್ಟ ಇರ್ಬೋದಂದಾಜ್ ಒಂದ ಒಂದ್ ಐವತ್ತ ಒಂದ್ ಮೂವತ್ತ
ಒಂದು ಐವತ್ತಾಗುತ್ತೆ
ಒಂದೈವತ್ತು ಅಂದ್ರು ಬಾಳ ವ್ ವರ್ಲಕ್ಷ ಭಾಳ ಐತಪ್ಪ ಮತ್
ಹ್ಮ್ ಈಗಪ ಇದಾ ಬಡುವ್ರೆಲ್ಲ ಗೋಲ್ಡ್ ಹಾಕಂಗಿಲ್ಲ ಉಮಾ ಗೋಲ್ಡ್ ಹಾಕೋಬೇಕಿವಾಗ
ಬಡವರು ಇವಾಗ ಆಯ್ತ ಗೋಲ್ಡಿಂದ ಚಿಂತೇನೆ ಬಿಟ್ಟು ಬಿಡಬೇಕೆಲ್ಲ
ಹಂಗೆ ಈಗ ಇರೋವೋ
ಹ್ಮ ಏನಿದ್ರು ಅಷ್ಟೇ ನೋಡ್ಬೇಕ ಖುಷಿ ಪಡ್ಬೇಕ ಬಿಡ್ಬೇಕಷ್ಟೆ
ಹ್ಮ್
ಹುಷಾರಾಗಿ ಮದ್ವಿ ಗಿದ್ವಿ ಆದವರು ಗೋಲ್ಡ್ ಗಿಡ ಹಕ್ತಾರಲ್ಲ ಅವ್ರಗ ಬಂಗಾರ ಗಿಂಗಾರ
ಹ್ಮ್ ಹ್ಮ್
ಅವರೆಲ್ಲಾ ತಗೊಂಡು ಅಲ್ಲೇ ಹಣ ಒಡ ಇಟ್ಟ ಬಿಡಕ್ ಇನ್ ಹೆಂಗ ಇಟ್ಟಿದ್ಯಾ ಟ್ರೇಡ್ ಅದೇ ಮಾಡ್ಬಿಡು
ಆರಾಮ್ ಇನ್ವೆಷ್ಟ ಆಗುತ್ತೆ ಚಲೋ
ಹ್ಮ್ ಊಟ ಆಯ್ತಾ
ಹ್ಮ್ ಆಯ್ತ್ ಆಯ್ತ್ ನಿಂದು
ನಂದು ಆಯ್ತಪ್ಪ ಏನ್ ಉಂಡ್ರಿ
ಹೇ ಏನಿಲ್ಲ ಅದೇ ಇವತ್ತ ಸ್ವೀಟ್ ಇತ್ತು ಸ್ವೀಟ್ ಮಾಡಿದ್ರ
ಹಾ ಹಾ
ಹ್ಮ್ ಸ್ವೀಟ್ ಮಾಡಿ ಮತ್ತೆ ಪಲಾವ್ ಮಾಡಿದ್ರು ಅಷ್ಟಕ್ಕ ಆಗತ್ತಪ್ಪ ಊಟ ಏನ್ ಮಾಡಕ್ ಆಗಲ್ಲ ಮಾಡಿದಿ
ಅಂದ್ರೆ ನಿಮ್ ಕಡೆ ಪಲಾವ್ ಒಳಗೆ ಎಲ್ಲಾ ತರಕಾರಿ ಹಾಕ್ತಾರ ಇಲ್ಲ
ಹ್ಮ್ ತರಕಾರಿ ಹಾಕ್ತಾರ್ರ ಬೀಟ್ರೋನ ಅದೇ ಏನ ಮತ್ತೆ ಕ್ಯಾಬೀಜು ಅವ ಏನೇನು ಇರ್ತಾವಲ್ಲ ಆಲೂಗಡ್ಡಿ ಹ್ಮ್ ಬಾಳ ಹಾಕ್ತಾರಪ್ಪಾ ನಮ್ ಕಡೆ
ಹಾ ರೈಸ್ ಒಳಗೆ ಆಲೂಗಡ್ಡೆ ಹಾಕ್ಬಾರ್ದು ಟೇಸ್ಟ್ ಕೆಟ್ಬಿಡ್ತೈತಿ
ಆಲೂಗಡ್ಡೆ ಆಕ್ತಾರ ಚಲೋ ಅಂತ ಆಕ್ತಾರಪ್ಪ ಅಡಿಗೆ ಅವರು ಮಾಡ್ತಾರ ನಮ್ಮಗೇನು ತಿನ ನಾವು ಬಿಡ್ತಿವಿ ಅವು ಆಲೂಗಡ್ಡೆ ಹಾಕಿದ್ರ ಚೊಲೋ ಆಗುತ್ತೆ ಹಂಗಂತ ಹೇಳ್ತಿದಾರ ಆಯ್ತು ಚೆನ್ನಾಗಿದ್ರ ಮಾಡ್ರಿ ಒಟ್ಟೆ ಹೆಂಗನ್ ಮಾಡ್ರಿ ಏನನ್ ಹಾಕ್ರಿ ಒಟ್ಟೆ ಚೆನ್ನಾಗ ಆದ್ರ ಸಾಕಂತ ನಮಗ
ಹ್ಮ್
ಹ್ಮ್
ಮತ್ತೇನಪ್ಪಾ ಸಮಾಚಾರ
ಮತ್ತೆ ನಪ್ಪ ಮತ್ತ ಯಾವಾಗ ಸ್ಟಾರ್ಟ್ ಮಾಡದ ಮತ್ತ
ಹಾ
ಬೆಳೆ
ಏನ್ ಸ್ಟಾರ್ಟ್ ಮಾಡೋದು
ಇದು ಇದು ತೋಟ ಸ್ಟಾರ್ಟ್ ಮಾಡಿರಲ್ಲ
ಅಲ್ಲಾ ಇವಾಗ ಮಣ್ಣೆಲ್ಲ ಲೆವೆಲ್ ಮಾಡ್ಸ
ಹಾ ಹಾ
ಅದಕ್ಕೆಲ್ಲಾ ಗಿಡ ಹಚ್ಚೋ ಪೊಸಿಷನ್ ಎಲ್ಲಾ ಮಾಡ್ಬೇಕಲ್ಲ ಇವಾಗ ಅದ ಗಿಡ ಹಚ್ಬೇಕ ಅದಕ್ಕೆ ಏನಂತ ಒಂದ್ ರೂಲ್ಸ್ ಇರ್ತೈತಿ ಎಲ್ಲಾ ನೆಲ ಅಡ್ಡಿ
ಹಾ ಹಾ
ಅದ್ರೊಳಗೆಲ್ಲ ಕೆಂಪ ಮಣ್ಣೆ ಹಾಕಿ ಬೇರೆಲ್ಲಾ ಕೆಂಪ್ ಮಣ್ಣ್ಮ್ಯಾಗ ಇಡ್ಬೇಕು ಅದು ಗಿಡ ಬೆಳೆಯವ್ರಗೆ ಅಷ್ಟೇ
ಹೌದೌದು
ಆಮೇಲೆ ಅದು ಎಲ್ಲಾದ್ರೂ
ಹೌದೇನು ಎಷ್ಟೇ ಎಷ್ಟು ಗಿಡ ಆಕ್ತ ಬೀಜ ಯಾವಾಗ
ದುರ್ಗಾಾಗ ಪೂಲ್
ಹೌದಾ ಮತ್ತತ್ ಅದಷ್ಟು ಅದ ಒಂದೇ ಆಗ್ತರಾ ಬೇರೆದ ಯಾವ್ದ್ ಆಗ್ತಿ ಮತ್ತತ್
ಅದ್ರೊಳಗೆ ಇದಾ್ತೀವಿೇನಪ್ಪಾ ಅಮ್ಮ ಹಸ ಬೇಗಡಾ
ಮೋಸಬಿ ಮತ್ತೆ ಹ್ಮ
ಅದ ಆ್ಯಪಲ್ಗಳ ಬೆಳಗದಂದ್ರೆ ಒಂದ ಎಂಟೊಂಬತ್ತು ವರ್ಷ ಇಡಿತ ಟೋಟಲ್ ಹತ್ತು ವರ್ಷ
ಹ್ಮ್ ಮತ್ತೆ ಗಿಡದಿಂದ ಬರ್ಬೇಕಲ್ಲ ಅದಕ್ಕೆ
ಅಷ್ಟೊ್ದ ಮೋಸಂಬಿ ಹಚ್ಚಿದೆ ಎರಡು ವರ್ಷಕ್ಕೆ ಕಾಯಿ ಆಗ್ತಲ್ಲ ಒಂದ್ ಎಂಟು ವರ್ಷ ಅದ ಲಾಭ ಆದ್ರೂ ಕೊಡ್ತದೆ
ಹೌದೌದ ಅದನ್ನ ಸ್ವಲ್ಪ ಇದಿದ್ದ ಅಮೌಂಟ್ ಅನ್ ಬರ್ತಾರದಾ
ಹ್ಮ ಆಮೇಲೆ ಮೊಸಂಬಿ ಗಿಡ್ ದೊಡ್ಡವಿದ ಕಡ್ದ್ ಬಿಡದು
ಹ್ಮ ಅದೊಂದು ಅದೇ ಆಕ್ತೀರ ಮತ್ತ ಬೇರೆದು ಏನಾದ್ರು
ಇಲ್ಲ ಮೋಸತಂಬಿ ಯಾಪಲ್ ಎರಡೆ ಆಗ್ತದೆತ್ತೆ
ಇ ಹೌದಾ ಇದು ಪ್ರಾಪರ್ಟಿ ಸಿ ್ರ ಕಂಟಿನ್ಯೂ ಚಲೋ ಮಾಡ್ತೆ ಮೆ ಯಾವ್ದಾನ ತಗೋದು್ ಬೇರೆ ಏನಾದ್ ಮಾಡ್ತೆ
ಹ್ಮ್ ಈ ಕಡೆ ಸಪ್ರೇಟ್ ಆಗಿ ಅಡಬೆ ಹಾಣಿ ಬಿಯತ್ ಬರ್ತ ಅವಲ್ಲ
ಹಾ ಹಾ ಹೌದೌದು
ಮಾಡೆ ಬರ ಕಡೆ
ಒ ಅಲ್ಲ ಇ ಎಲ್ಲ ಬೆಳಕ್ ಕುಂತಿದ್ದು ಈ ಕಡೆ ನಮ್ ಕರ್ನಾಟಕ ಸೈ ಬೆಳೆಲ್ಲಾರ ಎಲ್ಲ ಬೆಳ್ಯಕತಪ್ಪ ನೀನ
ಏ್ಶೂಮ್ ನನ್ ಮನೆಗೆ ಕೂತ್ ಬಿಳಿಬಹುದು
ಈ ಕಡೆ ಆಪಲ್ ಮತ್ತೆ ಅವು ಅಡಿಕೆ ಇಡಿಕೆ ಹಾಕ್ಬೇಕು ಇ ಅಡಿಕೆ ಎಲ್ಲಾ ಆಕಡೆ ಮಂಗ್ಗಳೂರು ಉಡುಪಿ ಆ ಕಡೆ ಸೈಡ್ ಬಾ ಬಾಳ ಬೆಳಿತಾರ ಅಕಡೆ
ಹ್ಮ್ ಅ ಅದನಷ
ಹ್ಮ್ ಅಂತ್ ಆಗ್ಬೇಕು ನಮ್ಗಂತ ಬಾಳ ಇದು ಚಲೋ ಈ ಕಡೆ ಹಂಗಂದ್ರ ಅದ್ರಾಗ ಬೇರೆ ಇಲ್ಲಿ ಯಾವ ಇಲ್ಲಲ್ಲ
ಅಲ್ಲ ಅವ ಎಲ್ಲಾ ಅಡಿಕೆ ಆಗ್ಬೋದು ಇವಾಗ ಅಡಿಕೆಳೆ ಲಾಭ ಇಲ್ಲ ಈಗ ನಾನ್ ನನ್ನೇನ್ ಪಾಲಿಸಿೆ ಗೊತ್ತಾ ಜನ್ರು ಚೆನ್ನಾಗಿರತ್ತ ಚೆನ್ನಾಗಿರರುವಾಗ ನು ಅಡಿಕೆ ತಿಂದು ಆರೋಗ್ಯ ಅದಗರ್ಿಸಕೋಬಾರದು ಇವಾಗ ಆಪಲ್ ತಿಂದ್ರ ಎನರ್ಜ ಆಗಿರುತ್ತೆ.
ಅದನ್ನು ಕರೆಕ್ಟ್ ಇವಾಗದಕ್ಕೆ ಯಾಕಂದ್ರೆ ಇವಾಗ ಎಲ್ಲಾ ಪ್ರಾಪರ್ಟಿ ಸಿಗಬೇಕಂದ್ರೆ ಏನೋ ಒ್ಲೇಬೇಕ ಯಾವದು ಲಾಭ ಸಿಗಬೇಕಂದ್ರೆ ಏನೋ ಒ್ ಬಿಸ್ನೆಸ್ ಮಾಡ್ಲೇಬೇಕಾಗತ್ತಲ್ಲ
ಹೇಳಪ್ಪಾ ಇವಾಗ ನಾನು ಲಾಭ ಸಿಗ್ತಾಂತೇಳ ಮತ್ತೆ ತರ್ ಜ
ಬ್ರಿಜಜ ಅದದ ಕಟ್ಟಾ ಪೌಡೋ
ಹ್ಮ್ ಹ್ಮ್ ಸರಿ ಸರಿ ನಾನು ಮನಿಗ್ ಬಂತೇವಿ ಮ
ಸರಿ ಸರಿ ಸ